ಹಲೋ ಇಲ್ಲೇ ನೋ ಕಾಲೇಜ್ದಾಗ ಇದೀವ್ರಿ ಇಲ್ಲ ಶಿವಮೊಗ್ಗ ಬಡ
ಹಾ ಹಾ ನೆಟ್ವರ್ಕ್ ಸ್ವಲ್ಪ್ ಕಮ್ಮಿ ಐತೆ ಅಏನ್್ರೆ ಕಟ್ ಕಟ್ಕತ್ತಲ್ಲಕ್ಕ
ನೀವಲ್ರೀ
ಹಾ ಇಲ್ಲ ಊರಾಗ್ರಿ
ಇ ಇವಾಗ ಕರೆಕ್ಟ್ ವ್ಯವಸ್್ದ ರೀ
ಹಾ ಕಳ್ಸತ್ ಅವ್ರ ಕೇಳ್ಸುತ್ತ ಊರಾಗ ಎಲ್ಲ ಕಾಲೇಜ್ ಬಿಟ್ಟು ಇಲೇಜ್ ಬಿಟ್ಟು ಹೊಲಲ್ಲ
ಹಾ ಊರಾಗ ಏನ್ ಮಾಡ್ತರಿ ಈಗ
ಅಂದ್ರೀ ಹೊಲಾ
ಹ್ಮ್ ಕಲೇಜ್ ಬಿಟ್ಟ್ರ ನಂಗ ಆಯ್ತು ನಾವು ಇಲ್ಲೇ ಶಿವಮಗ್
ಬಿತ್ತಾವಿದ್ದರಿ ಅಲಾ
ನಾವು ಕೃಷಿ ಮಾಡ್ರಿ
ನಾವು ಕೃಷಿ ಮಾಡ್ರಂತೀ.
ನಾವು ಕೃಷಿ ಮಾಡಿದಿವ್ರಿ ಬಿ ಎಸ್ ಕೃಷಿ ಮಾಡಿದ್ರಿ.
ಹಾ ಹಾ.
ಇಷ್ಟ ಆಗ್ಯದಲ್ರಿ ನಮ್ದು ಆಗ್ಯದ್ರಿ ಹ್ಮ. ಹೆಂಗಾದ್ರಿ ನಿಮ್ ಕಡೆ ವಾತಾವರಣ.
ಏ ಮಳೆ ಇಲ್ಲ ಏನ ಇಲ್ರಿ ಬಿತ್ ಬಿಟ್ಟಿವ ಎಲ್ಲ ಹುಟ್ಟಾ ಕುಂತವು ಈಗ ಮಳನೇ ಇಲ್ಲ ಅದ್ರಾಗ ಬಿಸಿ ನೋಡ್ರ ಜಗ್ಗು ಐತ್ರಿ.
ಹೌದ. ಬ್ರ.
ಎಲ್ಲ.
ಜಗ್ಗ ಪೂರ ನಮ ಕಲ್ಯಾಣ ಕರ್ನಾಟಕ ಅಂದರು ಕಂಡ. ಹೊಟ್ಟ. ಅಂದ್ರ ಸು ತಾಡೆ ರದು. ನಮ ಕಡೆ ಅದೆಲ್ಲ ನಮ್ ಶಿವಮೊಗ್ ಕಡೆಗ ಏನ್ ಇಲ್ರಿ ಅಷ್ಟು
ನಿಮ್ ಕಡೆ ಎಲ್ಲಾ ಮಳೆ ಮಳೆ ಐತಾಳಡ್ರಿ ಮಳೆ ಆಗಂದಂತ
ಹಾ ನಮ್ ಕಡೆಗೆಲ್ಲ ಮಳೆ ಇವಾಗ ಆಲಕ್ ಹತ್ಲ ದಿವ್ಸ ಚಳಿ ಬಿಡತದ್ರ ನಮ್ ಕಡೆ ತಂಡಿ ಬಿಡತರಿ ಒಂದ್ ಸ್ವಲ್ಪ ಅ ಗಿಡ ಪಿಡ ಜಾಸ್ತಿ ಆದದ್ರ ಈ ಕಡೆ ಗುಡ್ಡ ಕಾಡು ಪ್ರದೇಶ ಕಾಡದಲ್ರಿ
ಹಾ ಹಾ
ಕಂಡ ಪಟ್ಟ ನಮ್ಮ್ ಕಡೆ ತಂಡಿ ಪಡತರುಗ
ಹೌದೌದ ಹೌದು ರೀ
ಹ ಹಗೆ ಓ್ತವ್ರಿ ನಾವು ಟ್ರಿಪ್ಪಿಗ್ ಅವಾಗವಾಗ ಆ ಕಡೆ ಈ ಕಡಿ ಪ್ರವಾಸ ಓ್ತಿವ್ರಿ ಹಿಂಗ ಜೋಗ ಜಲಪಾತಕ ಶಿವಮಗ್ನಿಂದ ಒಂದ್ ಸ್ವಲ್ಪ ಸನಿ ಹತದ್ರೆ ಗುಡ್ಡ ಪ್ರದೇಶಕ್ಕತಿ ಕೂರಿ ಅದು ಏನನ್ನ ಪ್ರಾಣಿಗಳು ನೋಡ್ಲಕ್ ಹೋಗ್ತವ್ರಿ
ಹಾ ಹಾ
ಕೋತವ್ರೀ ಚಲೋ ಚಲೋ ವೆದರ್ ಆದ್ರೆ ನಮ್ ಕಡೆ ಅದೆಲ್ಲ ನೇಚರ್ ಚಲೋ ಅ
ಲಸ್ ಚಲ ಚಲೋ ಅದನ್ರಿ ನೋಡಕ
ಹಾ ಪ್ಲೇಸ್ ಚಲ ಚಲೋ ಅವ್ರಿ ವಟ್ಟೆ ಎಕ್ಕಡೆ ನೋಡ್ತರಿ ಅಕ್ಕಡೆ ಬ್ರಿ ಹಸಿರ ಕಾಣತ್ ಬ್ರಿ ನಮ ಡ
ಹ ಹಂಗೈತನ್ರಿ
ಆದ್ರೂ ನಮ್ ಕಡೆ ಒಂದ್ ಸ್ವಲ್ಪ ಗಿಡ ಪಿಡ ಬಾಳ ಬಾಳ ಅದಲ್ರಿ ಹಂಗ ಆಗಹಸರ ಕಣುತ್ತರು
ಹೌದೌದೌದು
ಡೈಲಿ ನೋಡ್ತವರು ನೋಡ ನಾವು ಇ ನವಿಲಾ ಹುಲಿ
ಹಾ
ಹುಲಿ ನೋಡವ್ರಿ ಮತ್ತ್ ಕಾಡ್ ಪುಾಣದಾಗ ಯಾವ್ಯಾವ್ ನೋಡವ್ ಅಂದ್ರ ಮನ್ ಮುರ್ಗಾ ನೋಡವ್ರಿ ಜಿ ನೋಡವ್ರಿ
ಹಾ
ಹಾ ಮತ್ತ ಊತಿವ್ ಏನ್ ದಿವ್ಸ ನೋಡ್ತವ್ರಿ ನಮ್ ಕಡೆಗೆ ಹಬ್ಬವನ್ ನೋಡ್ತವ್ರಿ ಹ ದೊಡ್ ದೊಡ್ ಹಾವ್ ನೋಡ್ತವ್ರಿ
ಹಾ ಎಲ್ಲ ಅದಾವನ್ರಿ ಅಲ್ಲೇ
ಹಾ ಜೀಪ್ರಾ ನೋಡ್ತವ್ರಿ
ಹಾ ಹಾ
ಕಾಡ್ ಹಂದಿ ನೋಡ್ತವ್ರಿ
ಹಾ
ಎಲ್ಲಾ ಬಾಳ್ ನೋಡ್ತೇವ್ರಿ ನಮ್ ಕಡೆ ಕಾಂಡಪಟ ಅವ್ರಿ ಕಡೆ ಆಯ್ತ ಹಿಂಗ ಹ್ಮ ನಮಲ್ಲಿ ಟೆರಸ್ ಮೇಲೆ ಹಬುದು ಅಂದ್ರೆ ಚಾಂತನ್ ಅವೇ ಕಾಣುತ್ತಾ ಮುಂಜೆನೆ ಎಬ್ಬುದು ಅಂದ್ರ
ಕಾಡ ಅಲ್ಲೇ ಸುತ್ತಮುತ್ತ ಕಾಡ್ ಐತೆನ್ರರಿ ಕಾಲೆಜಿ ಸುತ್ತಮುತ್ತ
ಒಂದ್ ಸ್ವಲ್ಪ ಹೆಂಗಂದ್ರೆ ಅಡವ್ಯಗ ಆದ್ರಿ ನಮ್ ಕಾಲೇಜ್
ಹಾ ಹಾ ಹಾ ಹಾ
ಕಾಲೇಜ್ ಅಡವಿಯಗದಲ್ರಿ ಸುತ್ತಮುತ್ತ ಗಿಡ ಪಿಡ ಬಾಳ ಅದಾವ್ರರಿ ಹೆಂಗಂದ್ರ ಪೂರ ಮುಚ್ಚದಂಗ ಆಗ ಬಿಡ್ತ ಮಾತಾರಿ ಪೂರ ಜಾಸ್ತಿ ಹೊತ್ತು ಬಿಸಿಲು ನಮ್ಮ ಕಾಲೇಜ್ ತಟ್ಟ ಟಲ್ ರೀ
ಮತ್ತ ರಾತ್ರಿ ಚಿರುತಿ ಗಿರ್ತಿ ಮತ್ತ ಏನ್ ಬರ್ಲ
ಕಾಂಪೌಂಡ್ ಆದ್ರಿ ಹ ದೊಡ್ಡದ ಕಾಂಪೌಂಡ್ ಆದ್ರಿ ಏನ್ ನಮಗ ಪರ್ಮಿಷನ್ ನೋ ರಿ ರಾತ್ರಿ ಒಂಬತ್ತರ ತಕ ಇರ್ತದೀ
ಹಾ ಹಾ ಅಷ್ಟ ಒಳಗ ಬರಬೇಕ್ರಿ
ಒಳಗ ಬರ್ಬೇಕ್ರೀ ಎಲ್ಲಿಗ್ ಹೋದ್ರುನು ಒಳಗೆ ಬರ್ಬೇಕಕ್ ಮತ್ಏನ ನ ಹೋಗೋದಿತ್ತ ಅಂದ್ರ ಸಿಗ್ನೇಚರ್ ಮಾಡಿ ಹೋಗಬೇಕ್ ನಾವು
ಹೌದೌದ್ರೀ ಹಾ ಹಾಂ
ಅ ಸ್ವಲ್ಪ ಯಾಕಂದ್ರ ಯಾಕ ಯಾಕಂದ್ರ ಈ ಕಡೆ ಕಾರ್ಡ್ ಆತದಲ್ರರಿ ಮತ್ ರೆಸ್ಪಾನ್ಸಿಬಲಿಟಿ ಬೇಕಲ್ರರಿ
ಹೌದ್ದ್ರ ಹೌದ್ರೀ ಮತ್ತೆ ಡೇಂಜರ್ ಕಾಡ್ ಹೆಂಗ್ ಬರ್ತರಿ
ಇವಾಗ ಅದ್ರಾಗ ಈಸದ ಹೆಂಗ ಅಂದ್ರಿ ಈಕಡಿ ಸೂಟಿ ಬತ್ತ ಅಂದ್ರ ಆಕಡೆ ತಿರುಗದೆ ಈ ಕಡೆ ತಿರುಗದ ಅದು ಅಕಡಿ ನೋಡ್ಲಕ್ ಹೋದೆ ವೆದರ್ ನೋಡ್ಲಕ್ ಹೋದೆ ವಾಟರ್ಫಾಲ್ಸ್ ನೋಡ್ಲಕ್ ಹೋದೆ
ಹೌದ ಹೌದ ಹೌದು ರೀ ಅದನ್ನ ಮಾಡ್ತಾರೆ ಬಿಡ್ರಿ ಹಾ ನೀವೆಲ್ಲಾ ಹೋಗಿರನ್ರಿ ಫಾಲ್ಸ್ ಗಿಲ್ಸ್ ನೋಡೋಕೆ ಆ ಕಡೆ ಎಲ್ಲಾ
ಹಾ ಹೋಗಿದೀವಿರಿ ಮೊನ್ನೆ ದಾಂಡೇಲಿ ಗೋವಾ ಮತ್ತ ಮುರುಡೇಶ್ವರ್
ಹಾ ಹಾ ಎಲ್ಲಾ ಅಡ್ಯಡಿರಿ ಹಂಗರ
ಅಕ್ಕ ಭಾರ ಭ ಭಾರ ಯಾತ್ರರೆ
ಹ ದಾಂಡಲಿದಾಗ ದಾಂಡಲಿದಾಗ ಹ ಇದಾದಲ್ ಹಿಂಗ
ರೆಸಾರ್ಟ್ ಅದಾವನ್ರೀ ಹ್ಮ್ ಹ್ಮ್.
ಹ ಬೋಟ್ಟಂಗ
ನೆಟ್ವರ್ಕ್ ನೆಟ್ ಕಮ್ಮಿ ಐತ್ ನೋಡ್ರಿ ಯಾಕ ನೆಟ್ವರ್ಕ್
ಅ ಕಡೆ ದಾಂಡೇಲಿದಾಗ ಬಾರಿ ಇತ್ರಿ ಪ್ಲೇಸ್ ಘಾಟ್ ಸೆಕ್ಷನ್ ಇದ್ದುರೀ ಬರಿ ಘಾಟ್ ಸೆಕ್ಷನ್ ಇದ್ದರೀ ಆ ರೋಡಿಗ ಹೊಂಟು ಅಂದ್ರ ನಾವು ರೋಡಿ ಬಿಸಿ ಹತ್ತಿದ್ದಿಲ್ ನೋಡ್ರಿ ಅಂತಪೂರಿ ಗಾಡ್ ಸೆಕ್ಷನ್ ಇದ್ರಿ
ಹಾ ಹಾ ಹಾ ಹಾ ಗಾಟು ಬಾಳ್ರೀ ಗಾ ಗಾಡಿ ತಗೊಂಡ ಹೋಗಿದ್ರನಾ ಗಾಡಿ ತೊಂಡ ಹೋಗಿದ್ರಿ
ಇಟಿಕ್ಕ ಕಾರ್ ಇದ್ದಿದ್ದೂರಿ ಒಂದ್ಏಳ ಮಂದಿ ಹೋಗಿದೀವಿರಿ
ಹಾ ಹಾ ಹಾ ಹಾ ಹಾ ಖರ್ಚ ಖರ್ಚ್ ನಾವು ಹೋಗಿದ್ರ ನಾವು ಈ ಕಡೆ ಅಲ್ಲೇ
ಹಾ
ನಾವು ಅಲ್ಲೇ ನಿಮ್ ಶಿವಮೊಗ್ಗ ಸೈಡ ಹೋಗಿದ್ದರಿ ಅವಾಗ ಈ ಒಂದ್ ವರ್ಷದಿಂದ ಹೋಗಿದವ್ರೀ ಅವು ಶೃಂಗೇರಿ ಶೃಂಗೇರಿ ಸಕ್ಕರೆ ಬೈಲು ಅಲ್ಲಿ ಸಿರಿಮನೆ ಫಲ್ಸ್ ಅವೆಲ್ಲ ಅದಾವಲ್ರಿ ಅಲ್ಲೆಲ್ಲ ಹೋಗಿದ್ದೀರಿ ಹಾ ಪಾಯ ಮಾಡ್ತಾರಲ್ರರಿ
ಬಾಯ್ ಮಾಡ್ತಾರೀ ಹುಡುಗುರು ಎಲ್ಲಾ ಬಾಳ ಇದಾವ.
ಹಾ ಹಾ ಹಾ ಬರಿ ಕೆಲಸ ಬಗ್
ಏನಲ್ರಿ ಕೆಲ್ಸ ಬಗ್ ಸುಮ್ಮ ಅದ್ರಾಗ ಇವತ್ ತರ ಅದಲ್ರಿ ಹುಡುಗರ್ ಅದು ಮಾಡ್ದೇ ಮಾಡದೆ ಸುಮ್ನೆ ಕಿರಿ ಮಾಡ
ಹೌದೌದ್ರಿ ಇವತ್ತು ಐತಾರ ಒಂದ ಅದ್ರಾಗ ಮತ್ತೆ
ಹಾ.
ಮತ್ತ ಏನತ್ರಿ ಎಾ ಆರಾಮ್ ಇದ್ರ.
ಹಾ ಆರಾಮದಾರೆ ನಿಮ್ ಮನ್ಯಾಗ. ಗ್ರಾಮದರಲ್ಲಿ.
ಅಲ್ಲ ಆರಾಮಂದ್ ಅರೋೊಂಡ್ರರಿ. ಅದ ಮತ್ತೆ ಈ ಮಳಿ ಒಂದ್್ಬ ಬಿಟ್ಟಿದ್ರ ಸ್ವಲ್ಪ ಆರಾಮ ಇರ್ತಿದ್ರರಿ ಈಗ ನೀರ್ ಹತ್ತ ಸ್ವಲ್ಪ ಓಡಾಳ್ಬ. ಕ್ಕಗತ್ರಿ.
ಹೌದೌದ್ರೀ ಹ ಮೋಡ ಡ ಕ್ರ ಮನ. ಮಾಡೋ್ರಲ್ಲ ಅಂದ್ರ ನಾವೇ ಮಾಡ್ಬೇಕಲ್ರರಿ.
ಅದೇ ಅದ್ರ ಈಗ ಆಳಿಗೆಲ್ಲ ಬರೀ ರೊಕ್ಕ. ಬಳ.
ಏ ಆಳ್ ಆಳ್ ಕೆಲ್ಸ ರೊಕ್ಕ ಕೊಟ್ಟ. ಒಟ್ಟಟ್ಟ ಕೆಲಸ ಮಾಡಲ್ರಿೀ ಈಗ.
ಅದ ಆಳ ಕೆೇಳಸ ಹಳ ಹಾಳ ಅಂತಾರ.
ಹಾ ಹಗೆ ಆದ್ರದು ಮತ್ ಅವರು ಟೈಮಿಂಗ್ ಮೇಲೆ. ತಾರೆ ಈಷ್ಟ ತಾಸ ಆದ್ರರು ಮಾಡ್ತನಿ ಮತ್ ಇಟ್ ಕೊಟ್ರೆ ಬರ್ತೀನಿ.
ಟಮಿಂಗ್ ಮ್ಯಾಗೇರಿ ಎಲ್ಲಾ.
ನಿಮ್ಮಾಲ ಬರೋದೇ ಹತ್ತು ಗಂಟೆೆಗೆ ಬರ್ತಾರೀ ಇನ್ನು ನಾಲ್ಕು ವಾಗಿರ್ಲಾ ನಡಿ ಆಯ್ತ ೈ್ ಗಡ ಗಡ ಆ ತ್ರಿ ಟೈಮ್ ಅನಕೋತ ಕುತ್ತ ೋಡ್ತಾವ ಮತ್ ಕೆಲ್ಸಾನೂ ಮಾಡಲ್ರಿ
ಹೌದ ಹೌದು ರೀ ನೀವೇನು ಹೇಳಿ ಕರೆಕ್ಟ್ ಆಯತು ಬಿಡ್ರದು
ಕೆಲ್ಸ ಮಾಡಲ್ಲ ಮತ್ ಅವ್ರಿಗ ಅವ್ರಿಗ ಮತ್ ನಾಷ್ಟ ನಾವೇ ತಂದ ಕೊಡಬೇಕರಿ ಮತ್ ನಾಷ್ಟ ತಂದ್ಕೊಡ್ಲಿಕ್ಂದ್ರೆ ನೆಕ್ಸ್ಟ್ ಟೈಮ್ ಬರಲ್ರರಿ ಕೆಲ್ಸಕ್
ಮಾಸ್ಟರ್ ತನ್ ಕೊಡಕ್ರೀ ಮತ್ತೆ ಗಾಡಿ ಕಳಸ್ಬೇಕಕ್ ಕರ್ಕಂಬರಕ್ಕ ಅವ್ರನ್ನ ತರ್ಕೊಂಬರ ಗಾಡಿ ಕಸ್ಬುಕ್
ಮತ್ ಗಾಡಿಗಳು ಈಸಾದ್ ಹೆಂಗ್ ಗೊತ್ತೇನ್ರರಿ ಈಸಾದ್ ಯಾರ್ ಬಲ್ನ ಗಾಡಿ ಇರ್ಲಿಕ್ಕೆ ಯಾಂದ್ರೆ ಬಲ್ಲ ಅಂತವ್ ಯಾಳ್ಗಳು ಗಾಡಿ ಇದ್ರೆ ಬರ್ತವ ಅಂತವ್
ಮ ಗಾಡಿಿನ
ಹ್ಮ್
ಡೀಸೆಲ್ ರೇಟ್ ದುಬಾರಿ ಆಗೈತೆ ಹಂಗ ಹಿಂಗ ಅಂತೆ ದುಬಾರಿ ಮಾಡ್ಯಾರಿ ಏನ್ ಮಾಡ ಕಾಲ್ ಮತ್ತ
ಅಂದ್ರೂನು ಬಾಳದ್ರಿ ಸದ್ದ ಹೊಟ್ಟೆ ಯಾರ ದುಡ್ಯೋರೇ ಇಲ್ರಿ ದೊಡ್ಡವ್ರ ಕಮ್ಮಾಯಬಟ್ರ ಆ ಕಡೆ ಕಿಂಗ ಎಲ್ಲಾ ಮಳಿರ ಎಲ್ಲಾ ಕಿಂಗ್ ಮಾಡದ್ನಂದ್ರ ನ್ ಮಾಡ್ಬೇಕು ರೀ ನಾವು ಬಾಳ್ ಹೈರಾಣ ಬಿದ್ದಿದ್ರಿ ನಮಗ
ನೋಡ
ಹ್ಮ್ ಹ್ಮ್
ಏನ್ ಮಾಡಕ್ಕಾಗಲ್ಲ ರೀ ಮತ್ತೆ ಮತ್ತೆ ಹಿಂಗ ರೈತರು ಬಳೆವದಾರಿ
ಅದೇ ಏನ್ ಕೊಡಕ್ ಸುಮ್ ನಾವೇ ಏನ್ ಮಾಡ್ಬೇಕ ಅದು ಮಾಡ
ಇಷ್ಟೆಲ್ಲಾ ಬೆಳತವಿ ರೀ ಇಲ್ಲೆಲ್ಲಾ ಬೆಳದ ಅದು ಆಮೇಲೆ ರೇಟ್ ಮಾರಕ್ ಹೋದ ರೇಟ್ ಸಿಗಲ್ರಿ
ನ್ ಮಾತ್ರಕ್ ಹೋಗಬ್ರ ರೇಟ್
ಹಾ ಅದಾರೀ ಹೋಸಲ ನೋಡ್ರಿ ಗಾಂಜೋಳ ಅಲ್ಲಿ ಹೋಯ್ದ್ವಿ್ರರಿ ಒಂದ್ ಹದ್ನೆಂಟನೂರು ಹದ್ನಾರ ನೂರ್ ಕೇಳಿದ್ರಿ ಅವರ್ ಕಿಂಟಾಲಿಗೆ
ಗಂಜೋಳ್ರಿರ್ ನೋಡ್ಬ ಮತ್ತತ್ ಬೆಳದಿ ತಪ್ಪಿದ ಮತ್ ಅವ್ರರು ಏ
ಪೋಟ ಬರ ನಡಿಬೇಕಲ್ ಸಾಲ ಮಾಡಿರ್ ರ
ಹ್ಮ ಅದ್ರ ಅಲ್ಲ ಆಗೋಡಿ ಪಿಗೋಡಿ ಬಂದಿರ್ತದ ಮಾಡ್ಬೇಕಲ್ರರಿ ಮತ್ತ
ಅದಾರೆ ಮತ್ತ ಅವ್ರ ಎಲ್ಲ ಬೇರ ಹೂಲ್ಲ ತಗೊಂಡ್ ಮಾಡಿರ್ತೀವಿ
ಹ್ಮ್ ಹ್ಮ್ ಹೆಂಗ್ ನಿಮ್ ಬಲ್ಲಿ ಹೆಂಗ ಆಗ್ತಾರೀ ಹೊಲ ಹೆಂಗ ಆಕ್ತಾರ ಎಗ್ರಕ ಆರ್ ಸಾವಿರಪರೀ ಪಾ ಪಾಡಲ್ರಿ ಆರ್ ಸಾವಿರ ಅಂದು
ಲೀ ಹೊರವಲ್ಲ ಬರ ಮಳ ಮೆ ಬಳ್ಕಣದು
ಅದೇ ರೀ ಅಟ್ಟೆ ಅಂದ್ರ ಪಾಡಲ್ ನಮ್ಮಳ ಹತ್ ಸಾವಿರ ರೂಪಾಯಿ ಹನ್ನೊಂದ್ ಸಾವಿರ ರೂಪಾಯಿ ತೊಕ ಇಲ್ಲಿ ಇಲ್ರಿ ಎಕ್ರಾಕ್ ಎಕ್ರಕ್ ಎಕ್ರಾಕ್ ಇಪ್ಪತ್ತೆರಡ್ ಸಾವಿರ ಅದ್ರ ನಮಲ್ಲಿ ಎಕ್ರಾಕ್ ಇಪ್ಪತ್ತೆರಡ್ ಸಾವಿರ ಇಲ್ಲ ನೀರ ಅವ್ರನ ಇಲ್ರ ನಮ್ಮಲ್ಲಿ
ನಮ್ಮ ಕಡೆ ನೀರಾವರಿ ಆಯತು ನೋಡ್ರರಿ ಹದಿನೈದು ಸಾವಿರ ಎಕರೆಕ ಒಂದ್ ಒಂದ ಬೆಳಿ ಒಂದ್ ಬೆಳಿ ಬೆಳ್ಕಣದ್ರೀ ಮತ್ತ ಒಂದ್ ಬೆಳಿ ಬೆಳಳ್ಕೊಂಡ ಲೆ ಮತ್ ಬೆಳ್ಕಂತೀವ ಅಂದ್ರ ಮತ್ ರೊಕ್ಕ ಕೊಡ್ಬೇಕೇಕ್ರಿ
ಹೌದ್ರ ಇಪ್ಪತ್ತ ಎರಡ್ ಸಾವಿರ ರೂಪಾಯಿ ನಮ ನಮ್ಮ್ ಅಣ್ಣರ ಯಾಕ್ಯ್ರ ಇಪ್ಪತ್ತ ಎರ ಸಾವಿರ ರೂಾಯಿ ಹಾಕೊಂಡ್ ನೋಡ್ರಿ ಒಬ್ರು ಹ್ಮ್ ಸರಿ ತೋ್ರಿ ಮಾತ್ತಸ್ಲೆ
ಚದರಸ್ತ್ರ
ಹ್ಮ್